ಹಾ ಹೇಳ ಹ ಮಗಕ್ಕೆಲ್ಲ ನನ್ ಬಿಟ್ಟು ಹೋಗ್ತೇವಾ ಸಲ್ ಬಿಟ್ರಾ ಎದುರಬಿಟ್ರಾ ಆಯ್ತ ಆಯ್ತು ಮಾತ ಅಲ್ಲ
ಹಲೋ
ಬೇಜಾರಾದಾಗ ಬರ್ಬೇಕಲ್ಲ
ಹ್ಮ ಬರ್ತ್ನಿ ಬರ್ತ್ನಿ ನಾಳಿಗೆ
ಆಯ್ ಕೆಲಸಕ್ಕೆ ಹೋಗ್ಬೇಕಾ ಹ
ಹ್ಮ್ ಯಾವಾಗ ಬರೋದು ಇಲ್ಲಿಗೆ
ಬರ್ತನ ಇನ್ ಒಂದ ಬೇಜ ಏನೋ ಸ್ವಲ್ಪ ಅರ್ಧ ಹೊಲ ಊರಿ ಬರ್ತೆವೆ
ಆಯ್ತು ನಿಮ್ಮ ಸಂಬಂಧ
ಆರಾಮ್
ಹ್ಮ್ ಆ ಆಯ್ತಾ ನಾವೆನ್ನು ಮಳೆ ಜೋರದ
ಇನ್ನ ಅರ್ಧ ಅದ
ಇನ್ನು ಅರ್ಧ ಅದನ್ನ ಬರ್ತಾ ಇದ್ದೇನೆ ಆಯ್ತ ಆಯ್ತು ಏಗಾದ್ರೂ ಹಾ ಊಟ ಮಾಡಿ ಕಯ
ಹತ್ ಕನ್
ಹ
ಆಕ ಕಾಯ ಗೊಬಕ ತಾ
ಹಾ
ಅಕ್ಕ ಕಾಯಕ್ ಗೋವ್ಕಾನ
ಹೋಗಬಕ್ ಲೇ ನಿ ಮತ್ ಬರ್ತೀನ್ ಅನಲ್ಲ
ಆ
ನಿಮ್ಮ ಅಂತ ಬರತ್ತೀನಿ ಅಂದ
ಆಯ್ತು ಕರ್ಕೊಂಡ್ ಹೋಗ್
ಎಲ್ಲಿ ಅವನೊ
ಅ ಗದಿಗ್ ವಾರ ನೀರ್ ಬೂಡಕ್ ಹೊರ್ ಪಟ್ವ್ರರಿ
ಹ್ಮ್
ಹಾ
ಯಾವಗ್ ಬರ್ತಾನ
ಏ ಬರ್ತಾನೆ ಇನ್ನೊಂದ್ ಹತ್ತು ನಿಮಿಷ
ಒಂದ್ ಹತ್ತು ನಿಮಿಷ ಅಂತೆ ಬರಲ್ಲಿ ಬರಲ್ಲಿ ಬರೋಣ ಓಕೆ ಮೇವು ಎಲ್ಲಾನೂ ಮೇವು ಮೇಸೋಕೋ ಹ
ಎದ್ದಾಗನೂ
ಆ
ಯಾವ ಜನಪ್ಪ
ಆ
ಕೆಲ್ಸನಾವ
ತಟ್ ರೂಪ
ಆ
ನೋಡ ಆತಂತ
ಹ
ನೋಡು ಆತ್ಯಾಂತ
ಏನು
ಬಡ ಅವಯವ್ ತಿಂತವೆ
ನೋಡು
ಆಯ್ತ್ ಕೆಸ್ ಮಾಡಟ ಬಪ್ಪ
ಯವನರ್
ನಾನು ರೂಮೆಟಲ್ಲಾ
ಹ್ಮ್
ಆಯ್ತ ಆಯ್ತು
ಹ್ಮ್
ಊಟ ಆಯ್ತಮ್ಮೆ
ನಾವ್
ಓತಮ್ಮ ಆಡಾಮ್ರೆ
ಹ್ಮ್ ಆ
ಹಾತ ಕಾಯ ಕೆ
ಹಾ
ಆ
ಹಾ
ಏನಾ
ಹೋಗಬೇಕಾಗಿತ್ತು ಟೈಮ್ ಆಗದ ಹೋಗ್ತೀನಿ ಹ್ಮ್
ದವಕಾನಿ ತೋರ್ಷ ಬರಕ್ ಹೋಗಿದ್ದ
ಹ್ಮ್ ಆ
ದವಾಖಾನೆಗೆ ತೋರ್ಸ್ಕೊಂಡು ಬರಕ್ಕೆ ಹೋಗಿದ್ದೆ ಏನೋ ಅಂದೆ
ಹೋಯ್ತಿನಿ
ಆಯ್ತಾಯ್ತು
ಇವೇಗ ಬರ್ತ್್ರಾ
ನಂದ್ ಅರ್ಧ ಹೊಲ
ನ ಅರ್ಧ
ಹಾ
ನೀ ಎಷ್ಟೊತ್ತತ್ ಬರ್ಬೇಕದ್ರ
ಒಂದರ್ಧ ತಾಸು ಆಯ್ತದ
ಹ್ಮ ಹಾ
ಒಂದು ಅರ್ಧ ತಾಸ ಆಯ್ತದಾ ಅಂದ್ಯ
ಕನ್ ಅಷ್ಟಲ್ಲನ ಹ ಎಲ್ಲ ಹಾ
ರಂತ ಬರ್ತಾನ ಅಲ ಬೀಜ ಊರಾಕ
ಆಗ್ಲಿ
ಮೋಡ ಆಐ್ತೆ ಎರಡ್ಸ ಇತ್ತು
ಆಮ ಇನ್ನ ಆದ ನೋಡಿ ಗಟ್ಟ
ಊಟಕ್ ಬಿಟ್ರ ಹಅವ್ವ ಹಾ ಹಾ
ಹ ಹಾ
ಹ ಹತ
ಕೇಳವಲ್ಲದಲೇ
ಆಕ ಕಾಯ ಕೆೇಳಬ
ಇವಾಗ್ ಹೋಗತ್ನೀ ಹೋಗತ್ನೀ
ಆಯ್ತಪ್ಪ
ಇವಾಗ ಹೋಗ್ಬೇಕು ಇವಾಗ
ಟು ಮಾಡಿದಾ
ನೀವ ಬರ್ತಾ ಏನು
ಎಲ್ಲಪ್ಪ ಬಾರ ಅಚ್ಚಿ
ಹಂಬಲೆೇ
ಅಾ ಆಾ
ಅದ ಅಲ್ಲ
ಏನಾ
ಮಲ್ಲೈ
ಏನಯ
ಅಲ್ಲಯ ಬರ್ತನ್ ನೀನು
ಬರಲ್ಲಪ್ಪಾ ಬೀದೋರ
ಎಲ್ಲಿಯ
ನಿ ಮಲ್ದ
ಆಾಕಳ ಮಸಕೋಾಮ
ಹ ಬರ ಪಂಪನ
ಅಂತ ನೀವ ಅಂತ
ಹ್ಮ
ಆಯ್ತಾಯ್ತ ಊಟ
ಊಟ ಇನ್ನ ಎಲ್ಲಾ ಮಾಡ್ಬು ಊಟ್ಟ
ಸರಿಣ ಓಟಮ
ಓತ ರನು
ಒಟ್ಟು
ನೀವನ್ ಊರಕೈತಾ
ಹ ಆ ಪನೆ ಮಾತಾಡಿ ಕೊ
ಹಾ ಹಾ ನ್ ಲಾಲೋಡ
ಹಂಪಿ ಅವ್ರ ಬಂದ್ರ
ಬಂದಲಾ ಅಂಪ
ಒನ್ತ್ ಚಂದಡಿಗ
ಹ್ಮ್ ಅಚ್ಚಮಕ್ಕ ಬ
ಎಕಡೋ ಕಾಾಗ ಕಕ್
ಬಸನವರ್ಗದ್ದ ಕಡಿ ಬಸನವರ್ಗದ್ದ ಕಡಿ
ಯಾರ ಯಾರು
ಹ
ಆಯ್ತಾಯ್ತು
ಬರ ಕತ್ತ
ನನಗೆ ಐತಗ್ಯಾ ಅಲ್ಲಾ ಮನಗೇಟಗಾ
ಹ್ಮ ಹಾ
ಗೆಡ್ಿಯ ಮಾಾಮನಿಗೆಗೆ್ದಿ ಬನ್ನಗತೀ ಯ
ಮನೆಗದ್ದಿಗೆ ಹ್
ಯಾರ ಅಳಕೊಂತಾರಲ್ಲ
ಅ ಮನೋಜ
ಆಯ್ತಾಯ್ತು
ಹ್ಮ ಯಾವ ಮಾಡಳಕೈತಿ
ನಿಜೂರ ಅವ್ರ
ಹ
ರಮಳ ಕಾಕವರ ಕುಂಂತರ
ನಿ ಅಷ್ಟಷ್ಟ ಸಾಲ
ಒಂದ ಇಪ್ಪಾತಾವ ಸಾಲ-
ಇಪ್ಪತ ಸಾಲ - ಹಯ ಯತಮ್ಮ ಹಾ,
ಅಲ್ಲ ಯಾರ -ಯಾರ ಆರಾ
ಹ ಬ್ಯಾಶ ಬಾಲ ಬಂತು ಬಾಲೋ ಬಾಲೋ ನಾನು ಬಸ್ಸಾ ಅವರುದ್ವಿ.
ಆಯ್ತಾಯ್ತು.
ಅಲೋ,
ಹಾ,
ಕಟ್ ಬ ಆಲ್ಲ ಹ್ಮ, ಏ ಉಂಡ್ರಾ
ಉಂಡಿವಿ, ಉಂಡವಿ
ಆ
ಸರಿ, ಚಾರ್ಜಿಲ್ ತಗಮಾಡ್ತನಿ ಕಟ್ಮಾಡು. ಹಲೋ,